ಹಲೋ.
ಹೇಳಿದ್ದರ
ಆ
ಬಂದುವನಾ
ಜೀವನಂ ತರಡೆಲ್ ಕ್ವಶನ್ ಪೇಪರ್ ಅಂತ ಹೊಡದೆನಿ
ಎದರಗಣ
ಜನಮ ತರ ಇದು ಗೋಗಲ್ದಾಗ ನೋಡ ಫಾರ್ ಎಕ್ಸಾಮ್ ಬರ್ತ ಏನ ನಾವ ಒಂದುೂ
ನಮ್ಗೆ ಯಾರ್ ಕಡೆ ಪಕಿಲ್ಲಲ್ಲಣ ತರಡಾರರು
ಎರಡ್ ಸಾವಿರ ಇಪ್ಪತ್ತು
ಎಪ್ಪತ್ತರ್ತಕ್ಕ
ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಪೆಬ್ರವರಿ
ಇಪ್ಪತ್ತು ಸ ಪಸ್ಟ್ ಇಪ್ಪತ್ತ ಇಪ್ಪತ್ತರ ತ ಸಿತ ಮೇಡಮ್ ಬಂದ್ರೇಡಮ್
ಹಾ
ರಸೆಂಟ್ ಯೂಷೆಂಟ್ ಬಂತೆೆ ಅನ್ಕೊಂಡೆ
ಎರಡ್ ಸಾವಿರ ಇಪ್ಪತ್ತರದ ಒಂದು ಅದ ಎರಡ್ ಸಾವಿರ ಹತ್ತೊಂಬತ್ತು ಹದಿನೆಂಟು ಹದಿನೆಂಟು ಹದಿನೇಳೇಳು ಹದಿನೇಳೇಳು ಹದಿನಾರು ಹ್ಮ್ ಹದಿನಾರು ಅನ್ನಂದರದಕ್ಕ
ಹ
ಹನ್ನೊಂದರ ತಕ್ ಹದಿಮೂರ ಆವಾ
ಅನ್ನೊಂದ್ರಲ್ಲಿ ಅಮ್ಮದ ತಾನ ಇರ್ತಾವಳ ಅವಕ ಮಾಡ್ತವಿ ಬರ್
ಇಪ್ಪತ್ತರಲಂದ ಹನ್ನೊಂದರ ತಕ್ಕ ನೋಡ ಡೌನ್ಲೋಡ್ ಮಾಡ್ಕಂತಿ
ಡೌನ್ಲೋಡ್ ಮಾಡಿಕಕೊಂಡ್ರು ಅದನ್ ಏನ್ ಮಾಡೋ ಕಾಫಿ ಶೇರ್ ಅಂತತ ಶೇರ್ ನನಗ್ ವಾಟ್ಸಪ್ ಶೇರ್ ಮಾಡ ಶೇರ್ ಮಾಡಟ್ದನ ತಗೊಂಡು ಅದು ಡೌನ್ಲೋಡ್ ಮಾಡ್ತೀನಿ ರಿಫಂಡ ಚೆಕ್ಕ
ಇಲ್ಲ ನಾ ಒಂದ್ ಐಡ್ಯಾ ಮಾಡು ನೀ
ಈಗ ನಿನ್ ಗೂಗಲ್ಗಗೆ ಒಡದ ಗೆಸ್ ನನ್ಗ ಇದ ವಾಟ್ಸಆಪ್
ಏ ನಿಮ್ಮ ಹಂಗನ್ ಬರ್ತ ಹೆಂಗ ಬರ್ತ ಈ ನಿನ್ನದ್ರಾಗ ನಡ್ದಲ್ಲಾ
ಇಲ್ಲ ನೋಡ ಅದ ಏನು ಜಿಮೇಲ್ ಐ ಡಿ ಏ ಅಡ್ರೆಸ್ ಏನ್ ಹಾಕ್ಬೇಕು ಅಂತ ತೋರ್ಸೋಕ್ ಇತ್ತುತ
ಹೆದ್ರಾಗ
ಇದಿದರೆಗೆ
ಮಡಂದಾಕ್ಲ
ಹ
ಆಕಿದ್ದಿ ಹಾ ಹಲೋ
ತ ಹ ಹ
ಹಾಕಿದಣ ಚಂದ್ವಾದ ಚಂದ್ರುವಾದ ವಿನ ಧೋತ್ರ ೋತ್ರ ೋತ್ರ
ಹಾ
ತಂಗಗೆ
ಹೊರಗತ್ತ
ಇಲ್ಲ ಕಲಸವು ಪಾಸ್ಟ್ ಕಾರ್ಡ್್ದು ಮತ್ತೆ ಅವಕಾಲ ಮತ್ತ ಹೇಳಿದ್ರ ಮೇಡಮ್ ಪಾಸ್ಟ್ ಕಾರ್ಡ್ ತಂದ ಕೊಟ್ರ ಮತ್ತೆ ಕಾಲ ನಾಳೆ ಹೇಳ್ತಂತ ಹದಿನ ಕಟ್ಟಿ ಹ ಅಲ್ಲಿ ಕಳ ಹಲೋ ಹಲೋ ಹ ಅದು ಇದು ಲಿಂಕ್ ಆಗ್ತ ಹಲೋ ಬ್ರದರ್ ಹಲೋ ಹಲೋ
ಹಲೋಣ
ಏನ ಅಣ್ಣ ಮಾತ ನಾಡು ಆ ಕಡೆ ಹೋ್ತಲ್ ಆಾಕಿದಏನ್
ಹಾ
ಆಯ್ಕಿದ್ದೇನೆ ಕ್ವಶನ್ ಪೇಪರ್
ಅ ಶೇಲಣ
ಹಾ
ರೋನಾಲ್ಡ ಆತ
ಆಾಕ್ ಮದು ಗೋಟಿ ಚಲ ಮಗಂದ ನಜಮಣ ಹಲೋ
ಹ ಹ್ಮ ಹ್ಮ ಹಾ ಅದಾವಣ
ಆಾ ಅಣ್ಣ ಜೀರ ಬಿತ್ತ ಗಾಡ್ತಿಂದಣ್ಣ ಸುಮ್ ಮಾತಾರಾಡು ಕಲ್ಲಿ ಇತ್ತ ಅಕ್ಕಡೆ ಸೈಡ್ಗೆ ಇತ್ತಲ್ಲ ನ ನ ತಲ್ಲಿರ್ಲಿಕ್ಕಂದ್ರ ನಾಾಗು ದೇವ್ರ ಇರದು ಪು ತರ್ಬನ್ನ
ಹಾ ಬರ ಬರ ಹಣಾ ನನ್ ಬಿ ಪರವಾಗಿತಾರೆ ನಿನ್ ಬಲ್ಲಿಿ ಆದಾರ ನೋಡಣ ಅ
ಸಿಗ್ತಾರ ಓದ್ ಬತ್ತ
ಏಣ
ಈ ಕಡಿ
ನನ್ ಬಂದಿ ಪರವಾಗಿಲ್ಲಣ
ಬರಲ್ಲ ಅದ ಎಲ್ಲಿ ಉದ್ ಬತಿ ಎಲ್ ಸಿಕ್ಕ ಹ ಕಡ್ಡಿ ಮನೆ ಹೇಕ್ ಕಟ್ ಮಾಡಕ್ತಂದ ಕಡ್ ಬೆಲಿಟ್ರ ಅಕ್ಕ ಸ ಎಲ್ಲ ಇನಕ್ಕೆ ಎಂತ
ಸರಿಡ
ಎಲ್ಲ
ಇಲ್ಲಿ ಅ ನಮ್ಮವು ಒಂದ್ ಮುಟ್ಟೆ ಜನ ಕೊಡ್ಲಿ ಕೊಡ ಕೊಟ್ಟತ ನೋಡ
ಹಲೋ
ಏನು
ಹಲೋ
ಎಷ್ಟು ಹ್ಮ ಹ ಒಲ್ಲ ತಗು ನಮ್ಮೋಗ
ಹಬ
ನೀ ಕರೆ